ಹಾ ಇವಾಗ ಕೇಳಿಸ್ತೀದೇ ಮ್ಯಾಮ.
ಜೋರಾಗಿ ಮಾತಾಡು ಒಂದ್ಸ್ವಲ್ಪ ಯಾಕ್ಕೋ ಕೇಳಿಸ್ತಾ ಇಲ್ಲ.
ಹೌದಾ ಹಲೋ.
ಹೂ ಇನ್ ಸ್ವಲ್ಪ.
ಇವಾಗ ಕೇಳಿಸ್ತೈತಾ.
ಕೇಳಿಸ್ತಾ ಇದೆ ಮಲ್ಕೊಂಡ್ ಮಾತಾಡ್ತಿದ್ಯಾ.
ಹೂ ಕೂತ್ಕೊಂಡೆ ಇದ್ದೀನಿ.
ಕುತ್ಕೊಂಡು.
ಹೂ ಕುತ್ಕೊಂಡೆ ಮಾತಾಡ್ತಾ ಇದ್ದೀನಿ.
ಕುತ್ಕೊಂಡು ಮಾತಾಡ್ತಾ ಇದಿಯಾ.
ಹು
ಹೂ ಸರಿ ಸರಿ ಮಾತಾಡು ಏನ್ ಸಮಾಚಾರ ಬಳಗೆಯಿಂದ ಸಾಕಾಗಬಿಟ್ಟೈ ನಂಗಂತೂ ಈ ಭಾನುವಾರ ಏನಕ್ಕೆದ ಬಿದುದೋ
ಏಕೆ
ಎಷ್ಟು ಅಂತ ಕೆಲ್ಸ ಮಾಡೋದು ಅದ್ ಮಾಡು ಇದ್ ಮಾಡು ಕ್ಲೀನ್ ಮಾಡು ಬಟ್ಟೆ ಹೋಗಿ ಪಾತ್ರೆ ತೊಳಿ. ಮತರ ಸಾಕಗ ಬಿಟ್ಟಿದೆ ಹ್ಮ್ ಬೇರೆ ದಿನ. ಅಂದರೆ ಓಡೋಗೋದು ಅದೊಂದು ಕಷ್ಟ ಎದ್ದು. ರೆಡಿ ಆಗು ಟಿಫನ್ ತಿನ್ನು. ಓಡು ನಮ್ ಜೀವನಾನೇ ಒಂತರಾ ಓಟ. ತ
ಹ್ಮ್
ಅದ್ ಎಲ್ವರ್ಗೂ ಓಡ್ತಿವೋ ಎಲ್ಲಿ ಯಶಸ್ ಕಾಣ್ತಿವೋ. ನಾ ಕಾಣೆ ಅನ್ನ ಹ್ಮ್ ಏನ್ ನಾ ಕಾಣೆ ಅಂದ್ರೆ
ನಾಕಾಣೆ ಅಂದ್ರೆ
ಏನ್ ಹಂಗಂದ್ರೆ ಅಂದ ಕೇಳ್ದೆ?
ನಾಕಾಣೆ ಅಂದರೆ
ಹ್ಮ್ ನಲಕಾಣೆ ಅನ್ಕೊಬಿ ಟ್ಯಾ? ಹಾ ಅವಾಗ ಬರ್ತಿದ್ದಲ ಸ್ವಲ್ಪ ವರ್ಷ ಇಲ್ ಹಿಂದೆ ಹಂಗ್ ಅನ್ಕೊಂಡ ಹಂಗಲ್ಲ ನಾ ಕಾಣೆ ಅಂದ್ರೆ ನನಗ್ ಗೊತ್ತಿಲ್ಲ ನಾನು ಅದ್ನ್ ನೋಡ್ತೀನೋ ಇಲ್ವೋ ಏನಾಗುತ್ತೋ ಅಂತ.
ನಾ ಕಾಣೆ.
ಹಾ ನಾ ಕಾಣೆ ಹ್ಮ್ ಅಹ್ ಹ್ ಹ್ ನಾಲ್ಕ್ ಕಾಣೆ ಅಲ್ಲ ಹ್ ಹ್ ಹ್ಮ್ ನಾ ಕಾಣೆ ಹ್ ಹ್ ಹ್ ಹ್ ಆ ಹ್ ಹ್ ಹ್ಮ್
ಕಾಣೆ ನಾ ಕಾಣೆ.
ಹ್ಮ್ ನಾ ಕಾ ಣೆ ನಾಲಕ್ಕಾಣೆ ಒಂತರಾಯ್
ಹ್ಮ್ ನಾ ಕಾಣೆ ಹ್ಮ್ ನಂಗೊತ್ತಿಲ್ಲ ಎಂತ ಹ್ಮ್
ಅದು ಮಾತಾಡೋ ಭಾಷೆ ನೀ ಬರೋ ಕನ್ನಡ ಪದ. ನಾ ಕಾಣೆ ಅದೇನಾಗ್ತಿತ್ತು. ನನಗ್ ಗೊತ್ತಿಲ್ಲ ಅಂತ ನಾವ್ ಹೇಳ್ತೀವಲ್ ವಾ ಅದನ್ ಬಿಡ್ಸಿ ಅದನ್ ನಾ ಕಾಣೆ ನಾನ್ ನೋಡಿಲ ನಾನ್ ನೋಡಕ್ ಆಗುತ್ತಾ ಇಲ್ವೋ ನನ್ನ ತರ ಹ್ಮ್ ಹ್ಮ
ಹ್ಮ್
ಇನ್ನೇನ್ ಸಮಚಾರಾ
ಇನ್ನೇನ್ ಇಲ್ಲ
ಹೇಳು ಹೇಳು ಕೇಳೋಣ ಬೆಳಗ್ಗೆಯಿಂದ ಪಾಪ ನೀವು ಹಂಗೆ ಮಾಡಿ ಮಾಡಿ ಕೆಲ್ಸ.
ಹ ಹ್ಮ್ ಹೋಗದ್ವಿ
ಹ್ಮ್ ಇವಾಗ ಏನ್ ಮಾಡ್ತಾ ಇದೀರಾ ನಾಳೆ ಬೆಳಿಗ್ಗೆಗ ಏನಾದ್ರೂ ತಿಂಡಿ ಮಾಡಕ ಏನದ್ರು ರೆಡಿ ಮಾಡ್ಕೊಂತಾ ಇದ್ದೀರಾ.
ಹ್ಮ್ ಪಲಾವ್ ಇಲ್ಲಾ ಟೊಮೊಟೊ ಬಾತ್ ಮಾಡ್ತಾರೆ ಅನ್ಸತ್ತೆ.
ಹೌದಾ. ಹ್ಮ್. ರಾತ್ರಿನೇ ರೆಡಿ ಮಾಡ್ಕೊಂಡ್ರೆ ಬೆಳಗ್ಗೆಗೆ ಒಂದ್ ಸ್ವಲ್ಪ ತಯಾರು ಮಾಡ್ಕೊಂಡಿದ್ರೆ ಬೆಳಗ್ಗೆಗೆ ನಮ್ಗೆ ಸುಲಭ ಆಗುತ್ತೆ ಒಂದ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಲೇಟ್. ಟಗಿದ್ರು ಸರಿ ಪರವಾಗ್ ಇಲ್ಲ ಅನ್ಸುತ್ತೆ ಯಾವ್ದೋ ನಾಯಿ ಬೊಗುಳ್ತೈತೆ
ಹ ಇಲ್ಲ ಅದು ರೋಡ್ ಅಲ್ಲಿ.
ನಿಮ್ ಮನೆಲ್ ಎನ್ ನಾಯಿ ಸಾಕೊಂಡಿಲ್ವಾ.
ಇಲ್ಲ ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ.
ಹ್ಮ್ ಮನೆ ಪಕ್ಕದಲ್ಲಿ ನೀವ ಒಂದ್ ಸಾಕೋ ಬೇಕ್ತಾನೆ ಪಪ್ಪಿ ಅಂತಾರಲ್ಲದನ್ನ ಹಾ. ನಿಮ್ಮ ಯಾಕೆ ನಿಮ್ ನಾಯಿ ಆಗ್ ಬರಲ್ವಾ.
ಹೌದು ಎಲ್ಲ ನೋಡ್ಕೊಳೋಕ್ಕ ಎಲ್ಲಾ ಕಷ್ಟ ಆಗುತ್ತೆ.
ಹಓ ನೀವು ಪೂರ್ತಿ ಕೆಲ್ಸದಲ್ಲೇ ಮುಳಗೋಗಿರ್ತ.
ಹಾ ಬೆಳಗ್ಗೆಯಿಂದ ಸಂಜೆ ತಂಕ ಅಕ್ಕಾ ಕೆಲ್ಸ ಇರುತ್ತಲ್ವಾ.
ಹ್ಮ್. ಮತ್ ನಾಯಿ ಸಾಕೋರು ಅವ್ರ ಪೂರ್ ತೆ ಹಂಗೆ ಏನ್ ಕೆಲ್ಸ ಇರಲ್ಲ.
ಅವ್ರ ಮನೇಲಿ ಯಾರಾದ್ರೂ ಒಬ್ರು ಇರ್ತಾರೆ ನೋಡ್. ಕೊಳಕ್ಕೆ.
ನಾಯಿನ್
ಹ ನಾಯಿನ ಅನಸುತ್ತೆ ಮನೇಲಿ ಯಾರನ ಒಬ್ರು ಇರ್ತಾರ ಆದ್ರೆ. ನಮ್ಮನೇಲಿ ಹಂಗಿಲ್ಲ ಅಲ್ವಾ ಮನೇಲಿ ಯಾರು ಇರಲ್ಲ. ಅದೀಕ್ಕೆ ಕಷ್ಟ ಆಗತ್ತೆ
ನೀಂಗ ಇಷ್ಟನಾ ಕಷ್ಟನಾ ನಾಯಿ?
ನಾನು ಕಷ್ಟನೇನಪ್ಪಾ ಅದ್ನ ಕಚ್ಚುದ್ರೆ ಎಲ್ಗ. ಹೋಗೋಣ ಹನ್ನೆರಡ ಹನ್ನೆರಡ ಹತ್ತೈತ್ ಇಂಜೆಕ್ಷನ್ ತಗೋಬೇಕು.
ಆ ಹನ್ನೆರಡ ಅಲ್ಲ ಹದಿನಾಲ್ಕಕೇನೊ ಅಲ್ವಾ?
ಹಾ
ಹ್ಮ್ ಆ ಒಕ್ಕುಳ ಸುತ್ತು ಇಂಜೆಕ್ಷನ್ ಕೊಡಸ್ ಕೋಬೇಕು.
ಹ್ಮ್ ನಾವ್ ಸಾಕೊದಕೆ. ಕಚ್ಚಿಸ್ಕೊಳ್ಳೋದೇಕ್ಕೆ ಬೇಡ.
ಹ್ಮ್ ಅದಕ್ಕೆ ಬೇಡ ಅಂತ ಅಂತನಾ? ಬಟ್ ನಾಯಿ ಗೆ ತುಂಬಾ ನಿಯತ್ತಾಗಿರುತ್ತೆ ಗೊತ್ತಾ? ಮನುಷ್ಯ ಕೂಡ ಹಂಗಿರಲ್ಲ.
ಹ್ಮ್ ನಿಯತ್ತಗರುತ್ತೆ ಆಮೇಲ ಕಚ್ ಬಿಟ್ರೆ.
ಸಾಕಿದ್ದ ನಾಯಿ ಕಚ್ಚಲ್ಲ ಬೀದಿ ನಾಯಿಗ್ಗಳು ಅಂತವು ಕಚ್ತವೆ.
ಇದು ಒಳ್ಳೆ ಬೊಗಳೊ ನಾಯಿ ಯಾವತ್ತು ಕಚ್ಚಲ್ಲ ಅಂದಂಗ್ ಐತೆ.
ನೋಡದು. ಸರಿ ಅದು ಬೊಗ್ಲೊ ನಾ ನಾಯಿ ಕಚ್ಚಲ್ಲಾ. ಅಂತಾ. ಎಸ್
ಅಯ್ಯ ಒಟ್ನಲ್ಲಿ ನಾಯಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ.
ಹ್ಮ್ ಇಲ್ಲ ನಾವು ಸಾಕ ಕಿದ್ ನಾಯಿ ನಮ್ಮನ್ ಕಚ್ಚಲ್ಲ. ನಾವ ಸಾಕ್ತಿವಲ್ಲಾ ಅದಕ್ಕೆಲ್ಲ ಹೇಳಿ. ಕೊಡ್ತೀವಿ ಹೆಂಗಿರ್ಬೇಕು ಮನುಷ್ಯರು ಜೊತೆ ಹೆಂಗೆ. ಹೊಂದ್ಕೋಬೇಕು ಮನುಷ್ಯ. ಏನು ತೊಂದ್ರೆ ಕೊಡಬಾರ್ದು ಅಂತ. ಇರು ನಾಯಿ ಅಂದ್ರೆ ನಾಯಿನೇ ಅಲ್ವಾ? ಅದೇನ್ ಮನುಷ್ಯನೇ ಮಾತ್ ಬರುತ್ತಾ? ಕೇಳಲ್ಲ್ವಲ್ಲಾ ಹ್ಮ್ ಅದಕ್ಕೆ ನಾಯಿ ನಾಯೆ ನಾನು ಅಷ್ಟೇ ಹೀಗ ಎಲ್ಲಾ ಓಡಾಡ್ತಿರ್ತಿವಲ್ಲ ರೋಡಲ್ ಲ್ಲಿ ಸಾಕಿರೋರೆಲ್ಲ ಕರ್ಕೊ ಬರ್ ಸರಿನ ಚಿಕ್ಕನೂರು ಅದು ಅದೇಏನೇನ್ ಮಾಡ್ರಲ್ಲೆಲ್ಲ ವಿಧಾಗ ವಿಧವಾಗಿರೋ ವಿಧಗಳೆಲ್ಲ ಬರ್ತಾವಲ್ವಾ
ಹೌ
ಹ ಯಾವ ಹೆಂಗ ಹೆಂಗ ಇರ್ತಾವ ಚಿಕ್ಕ ಚಿಕ್ಕವ ಇರ್ತವೆ ದೊಡ್ಡ ಇರ್ತವೆ. ಹತ್ರ ಬಂದ್ರನೆ ಭಯ ಆಗ್ ತ್ತೆ ನಾಂತು ಓಡೊಗ್ ಬಿಡ್ತೀನಿ. ಎಲ್ ಕಚ್ ಬಿಡ್ತೈತೋ ಅಂತ.
ಹೌದು
ನಂಗ ಒಂದ ಎರಡು ಮೂರು ಸಲ ಓಡಿಸ್ಕೊಂಡ ಬಂದಿದ್ವು. ಚಿಕ್ಕವಗಿದ್ದಗ ಅವಗ ತುಂಬಾ ಓಡಿದಿನಿ. ಅವಗಿಂದ ಭಯ ನನ್ ಗೆ
ಹೌದು ಕಷ್ಟ ಆ ಮ
ಮತೆ ಬೆಕ್ಕು
ಬೆಕ್ಕುನು ಬಾ ಬೆ ಕ್ಕುನುಬೇಡ ಅದು ಕಷ್ಟ.
ಏಕೆ ಏ ಚೆನ್ನಾಗಿ ಇರ್ತೈತದು.
ಹ್ಮ್ ಪ
ನಮ್ಮನೆೇ ಏ ನಮ್ ಮನೇಲಿ ಐತಪ ಬೆಕ್ಕು ಅಂದ್ರೆ ನಮ್ಮನೇಲಿ ಸ್ವಲ್ಪ ಗೋಡನ್ಂತರ ಆಯ್ತಲ ಹ್ಮ್ ಇದು ಊರು ಎಂತದು ಅಕ್ಕಿ ಜೋಳ ರಾಗಿ ಅದೆಲ್ಲ ಇರುತ್ ತಲ ತುಂಬ ಜಾಸ್ತಿ ಇಟ್ಕೊಂಡಿರ್ ತಿವಿ ನಾವು ಜಾಸ್ತಿ ಮಾರಲ್ಲ ಮನೆಯಲ್ಲಿ ಊಟಕ್ಕೆ ಅದೆಲ್ಲ ನಾವು ಅದ್ ಬೆಳದಿರೋದ ಇಟ್ಕೊಂಡಿರ್ತೇವ್ ಅಲ್ವಾ ಒಂದ್ ಗೋಡನ್ ತರ ಇಟ್ಟಿದೀವಿ ಅಲ್ಲಿ ಇಲಿಗ್ಳೆಲ್ಲ ಸೇರ್ಕೊಂಡ್ ಬಿಡ್ತಾವೆ ನಮ್ಮನೆ ರೋಡ್ ಪಕ್ಕದಲ್ಲಲ್ವಾ ಇರೋದು.
ಹಾ
ಸೇರ್ಕೊಂಡ್ಬಿಡೋದಕ್ಕೆ ನಾವು ಒಂದ್ ಬೆಕ್ಕ್ ಸಾಕೊಂಡಿದ್ದೀವಪ್ಪ. ಅದು ಒಳ್ಳೇದು ಪಾಪ ಅಂದ್ರೆ ಚಿಕ್ಕವಾಗಿದ್ದಾಗೆಲ್ಲ ಒಳ್ಳೇದಾಗಿತ್ತು ಇವಾಗ ಸ್ವಲ್ಪ ದೊಡ್ದಾಗಬಿಟ್ಟೈತೆ. ಮನೇಲೆ ಕಿಚನ್ ಇದು ಅಡ್ಗೆ ಮನೆಗೆಲ್ಲಾ ಹೋಗ್ಬಿಟ್ಟು ಏನ್ ಬೇಕದು ಅದೆಲ್ಲಾ ದಬ್ಬಾಕ್ಬಿಟ್ಟು ಹಂಗೆ ತಿಂದ್ಬಿಟ್ಟಿದ್
ಆಯ್.
ಮಮ್ಮ ಎನ್ ಮಾಡಾ - ಐತೆ ಚೆನ್ನಾಗಿ ಹೊಡದ್ಬಿಟ್ಟು ಓಡಸ್ಬಿಟ್ಟೈತಿ
ಹಾ -
ಹ್ಮ್ ಅದಕ್ಕೆ ಇನ್ನೊಂದ್ ಯಾವ್ದೋ ಚಿಕ್ಕದ ತಗೊಂಬಂದಿದಾರಂತ ಈವಾಗ - ಚೆನ್ನಾಗಿರುತ್ತೆ ಅಂದ್ರೆ ಅ - ಅದು ಹಾಂಗ್ ತಿನ್ಬಾರ್ದು ಅದು ಏನೋ ಅದೆಲ್ಲ ಕ ಅದು ತಿಂದಿದ್ದು ಎಂಜುಲು ತಿಂಧುಬಿಟ್ರೇ ನಮಗೆಲ್ಲ ಬೇರೆ ಥರ ಆಗುತ್ತಲ್ಲ. ಅದಿಕ್ಕೆ ಹ್ಮ್ ಅಡ್ಗೆ ಮನೆ ಎಲ್ಲಾ ಮನೆ ಓಡಾಡ್ತ - ಆತ್ ಅದಕ್ಕ ಏನ್ ಭಯ ಇರಲ್ಲಲ್ಲ - ಎಲ್ಲ ನಮ್ದೇ ಅಂತ ಅನ್ಕೋಬಿ- ಅನ್ಕೊಂಡ್ಬಿಟ್ಟಿರ್ತೀವಿ.
ಹೌದು.
ನಮ್ಮ ಅಣ್ಣನ ಮಗಳಿದ್ದಾಳಲ್ಲ ಅವಳಿಗೆ ಹ್ಮ್ ಏನದು.
ಆ ಅದುನು ಕಚ್ಚುತ್ತೆ
ಹ್ಮ್ ಪರಿಚುತ್ತೆ ಕಚ್ಚುತ್ತೆ. ಅಪ್ಪ ಕಷ್ಟ ಹ್ಹ್ ಹ್ಹ್. ಅದೇ ಅದೇ. ಅವಳು ನಮ್ಮಣ್ಣನ್ ಮಗ್ಳು ಇದ್ದಾಳಲ್ಲ. ಅವ್ಳು ಚಿಕ್ಕೋಳು ಅವ್ಳಗ್ ಗೊತ್ತಿಲ್ಲ ಅದನ್ನ ಎತ್ಕೊಂಡು ಒಳ್ಳೆ ಸೊಪ್ಪುತರ ಹಿಂಗ ಆಕಿ ಏನೇನೋ ಮಾಡ್ತಾಳೆ ಅವಳು - ಅದಕ್ಕೆ ಪರ್ಚದ್ರು ಸುಮ್ನೆ ಇರ್ತ- ರ್ತಾಳೆ ಜೋರಕ್ ಪರಚದಗ ಮಾತ್ರ ಇದು ರಕ್ತ ಬರ್ತೈತಲ್ಲ ಅವಾಗ ಮಾತ್ರ ಸ್ವಲ್ಪ ಹ ಅಳ್ತಾಳೆ ನಂಗ್ ಪರ್ತೈತೆ ಅಂತ ಅವಾಗ ಸರಯಾಗ ಎತ್ಕೊಂಡೋಗಿ ಡಬ್ ಅಂತ ಬಿಸಾಕ್ತಾಳೆ. ಅವಳ ಹೆಂಗ ಆಟಾಡ್ತಾಳೋ ಅವನು - ಹಂಗೆ ನೋಡಿದ್ರೆ ಖುಷಿ ಅನಿಸುತ್ತೆ ಅದ್ರ ಜೊತೆ ಹೆಂಗೆಲ್ಲ ಆಟಾಡ್ತಾಳೆ ಎತ್ಕೊಂಡು ಮೇಲಕ್ಕೆಲ್ಲ ಎತ್ಕೊಂಡು ಮನೆ ಮೇಲೆ ಎಲ್ಲ ಓಡಾಡ್ತಾಳೆ - ಅದು ಏನ್ ಮಾಡಲ್ಲ ಅವಳನ್ನ ಯವಾಗೋಂದ ಸಲಿ ಅದಕ್ಕೆ - ಕೋಪ ಬಂದಾಗ ಪರಿಚಿ ಬಿಡ್ತತೆ ಹ್ಞೂ ಹಂಗೆ ಮಾಡ್ತಲ್ಲ ಅವಳು ಚೆನ್ನಾಗಿರ್ತೈತೆ ಪ್ರಾಣಿಗಳನ್ನ ಸಾಕ್ಬೇಕು. ಅವು ನಮ್ಮನ್ನ ನಂಬುತ್ತೆ ಆಮೇಲೆ ಏನ್ ಗೊತ್ತಾ ಮನುಷ್ಯ ಪ್ರಾಣಿಗಳಲ್ಲ ಸಾಕ್ ಪಕ್ಕು
ಹ್ಮ
ನಿನ್ ಯಾರ್ ಸಾಕ್ತಾರೆ ಮನುಷ್ಯರ ಅಲ್ಲದೆೇ., ಅವ ಆ ಎನ್ ಕಾಡಲ್ಲಿ ಇರೋ ಅ ಹೆಂಗಬಿಡ ಅವಂಗೆ ಬೆಳ್ಕೊಂತವ ಅಂತ ಹಳ್ಬೋದಪ್ಪ. ಹ್ಮ್ ನಾಡಲ್ಲಿರೋವು ಮನೆಲಿರೋವು ನಾವ್ ಸಾಕ್ಬೇಕ್ ತಾನೇ. ಹ್ಮ್ ನೀವೇನಪ್ಪಾ ಒಂದ್ ಪ್ರಾಣಿನೂ ಸಾಕದೆಇಲ್ಲ. ಅದನ್ನ ಮುಟ್ಕೊಳಕ್ಕೂ ಎದ್ರ ಕಂತೀರಾ.
ಭಯ ಆಗುತ್ತೆ
ಇ ಇಲ್ಲ ಒಂದ್ ಕುರಿ ಇಲ್ಲ ಒಂದ್ ಮೇಕೆ ಇಲ್ಲ. ಏನು ಸಾಕೋದಿಲ್ಲ ಅಲ್ವಾ ನೀವು.
ಇಲ್ಲ ಅದನ್ನೇಲ್ಲಾ ನೋಡ್ಕೊಳಕ್ ಕಷ್ಟ ಆಗುತ್ತೆ.
ಯಾಕ್ ಕಷ್ಟ, ಏನಿಲ್ಲ ಇಷ್ಟ ಪಟ್ರೆ ಕಷ್ಟನೂ....
ಹ್ಮ್ ಅಮೇರಿ ಯಾ ಮನಲಿ ಯಾವಾರಾದರು ಇರ್ಬೇಕು ನೋಡ ಕೊರಕ್ಕೆೆ ಈಗ ಅಮ್ಮನ್ ಕೈ ಲೆ ಎಲ್ಲಾ ಕೆಲ್ಸ, ಮಾಡಕ್ ಆಗಲ್ಲ ಕಷ್ಟ ಆಗ್ಬಿಡತ್ತೆಮೇಲೆ ಹೌದು ಹೊರಗಡೆನು ನೋಡ್ಕೋ ಕೊಂಡು ಒಳಗಡೆನುಮಾಡ್ಕೊಂಡು.
ಹ್ಮ್ ಆಗಲ್ಲ ಆಗಲ್ಲ,
ಹ್ಮ್ ಇವಾಗ್ಲೇ ಮನೆ ಕೆಲ್ಸ ಮಾಡಕ್ಕೆ ಕಷ್ಟ ಆಗ್ಬಿಟ್ಟೈತೆ. ಹ್ಮ್ ಮೇಲಿಂದ ಇಂದ ಕೆಳಗಡೆ ಸಂಕ ಒರ್ಸ್ಕೊ ಬರಕ್ಕ್ ಇಷ್ಟಕ್ಕೆ ಸಾಕಗಿಬಿಡತ್ತೆ.
ಹ್ಮ್...
ಹ್ಮ್
ಅಂದ್ರೆ ಜನ ಜಾಸ್ತಿ ಇರ್ತಾರಲ್ಲ ಅಂತ ಕುಟುಂಬ- ಅವರು ಸಾಕ್ತಾರ ದನ್ನ ಹಸು ಮೇ ಪುರಿ ಅವೆಲ್ಲ ಅಲ್ವಾ ಹ್ಮ್ ಚೆನ್ನಾಗಿರುತ್ತೆ. ಮತೆ ಅವುಗಳಿಂದ ನಮ್ಗೆಲ್ಲ ಉಪಯೋಗ ಇದೆ. ಆಮೇಲೆ ಅವ್ನ್ ಮಾರ್ಬಹುದು. ಈ ಕೋಳಿ ಸಾಕೋದ್ರಿಂದ ಏನು ಬೇರೆ ಕಡೆಯಿಂದ ನಾವು ಕೋಳಿ ಕೊಂಡ್ಕೊಂಡಂಬರೋಂಗಿಲ್ಲ. ನಮ್ಮ ಮನೇಲಿರೋ ಕೋಳಿ ನಾವೇ ತಗೊಂಡು ಕಟ್ ಮಾಡ್ಕೊಂಡು ಚಿಕನ್ ಮಾಡ್ಕೊಂಡು ತಿನ್ಬೋದು.
ಹ್ಮ್ ಹೌದು ಅ
ಹ್ಮ್ ಅಷ್ಟೇ ಕುರಿ ಮೇ ಅಕೆ ಅವನ್ನೆಲ್ಲ ಮಾರ್ಬೋದು. ಒಳ್ಳೆ ದುಡ್ಡು ಬರುತ್ತೆ ಚಿಕ್ಕವಾಗಿದ್ದಾಗ ತಗೊಬರೋದು
ಕನ್ ಮಟನ್ ತಿಂದೀದಿದ್ರೆ ನಿಮ್ ಬಾಡಿಯಲ್ಲಿ ಬ್ಲಡ್ ಜಾಸ್ ಸಿ ಆಗಿರೋದು.
ಹಂಗಂತಿಯಾ?
ಹೌದು ಈ ವರ್ಷಕ್ಕೆಲ್ಲಿ ಒಂದು ಎರಡ್ ಸಲ ತಿಂದರೆ ಅದಕ್ಕೆ ಕಡಿಮೆ ಆಗ್ಬಿಟ್ಟೈತೆ.
ಹ್ಮ್ ಇನ್ಮೇಲೆ ನೀನ್ ತಿನ್ಬೇಕು ಇಲ್ಲ ಅಂದ್ರ ಡಾಕ್ಟರ್ ಬೈತರ್ ನೋಡ್.
ಹ್ಮ್
ಹ್ಮ್ ನಮೇಲೆ ಅವರು ಭಯೋದನ್ನಕ್ಕಿಂತ ನನಗೂ ತುಂಬ ಸುಸ್ತು ಅನ್ಸುತ್ತೆ ಅದಕ್ಕೆ ತಿನ್ಬೇಕು.
ತಿನ್ಬೇಕು
ಹ್ಮ್ ಅದು ಮತ್ತೆ ಇನ್ನೊಂದು ಏನ್ ಗೊತ್ತಾ ಹಸರು ಎಲೆ ತರಕಾರಿ ಅದನ್ನ ತಿನ್ಬೇಕಂತೆ ನಾ ಇಲ್ಲೆಲ್ಲಿ ಸಿಗುತ್ತೆ ಇವ್ರು ಆಕ್ಬೇಕಲ್ವಾ ನಮ್ ಪಿಜಿಯವರು. ಬರೀ ಅನ್ನ ಮಾಡ್ತಾರೆ ಅದಕ್ ಏನೋ ಒಂದು ಸಾಂಬಾರು ಮಾಡ್ತಾರೆ ಕಳಸತರತ್ತ. ನಾನ್ ಇರೋದೇ ಇಲ್ಲ ಮಧ್ಯಾಹ್ನ ಯಾವಾಗಾರೋ ಒಂದೊಂದ ದಿನ. ಅದು ಭಾನುವಾರದತ್ತು ಅವತ್ತೇನೋ ರಸಂ ಮಾಡ್ತಾರೆ. ಇನ್ ಬೆಳಿಗ್ಗೆ ಅದೇನೋ ತಿಂಡಿಗೆನೋ ಮಾಡ್ತಾರಪ್ಪ ಹ
ಗುನು ರಸಂ ಮಧ್ಯಾಹ್ನ ರಸಂ ರಾತ್ರಿ ರಸಂ ಮೇ ಕೊಡ್ತರ
ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ ಮಾತ್ರ ರಸಂ ಮಾಡ್ತಾರೆ ಬೆಳಗ್ಗೆ ದೋಸೆ ಅದೇನು ಆಲೂಗೆಡೆ ಪಲ್ಯ ಅಂತ ಮಾಡ್ತಾರೆ ಅದು ಹೆಂಗಿರುತ್ತೆ ಅಂದ್ರೆ ಸಾಂಬಾರು ತರ ಇರುತ್ತೆ.
ಹಾ
ಹ್ಮ್ ಹಂಗ್ ಮಾಡ್ತಾರೆ ಅವ್ರೋ ಅವ್ರ್ ಪಲ್ಯನೋ ಅವ್ರಿಗೆ ಗೊತ್ತಾಗಬೇಕಷ್ಟೆ. ಹ್ಮ್ ಹಂಗ್ ಮಾಡ್ತಾರೆ ಆಮೇಲೆ ಸಾಯಂಕಾಲ ನೈಟ್ ಅಂದ್ರೆ ರಾತ್ರಿ ಅವಾಗ ಏನೋ ಒಂದೊಂದ್ ವಾರ ಒಂದೊಂದ್ ತರ ಒಂದ್ ವಾರದಲ್ಲಿ ಪಲಾವ್ ಮಾಡ್ತಾರೆ ಪಲಾವ್ ಜೊತೆಗೆ ಏನಾದ್ರೂ ಸಿಹಿ ಮಾಡ್ತಾರೆ ಕೇಸರಿ ಭಾತ್ ಪಾಯ್ಸನ ಅಂಗೆ